ಹಾ
ವಾ
ಹಲೋ
ಇಲ್ಲಪ್ಪ
ಅಲ್ಲ ಬಾ ಏನ ಅದ ಏನು ಅಮೌಂಟ್ ಯ ಬಂದಿಲ್ಲಲ್ಲ ಪುಟ
ನಾನು ಇವಾಗ ಸಬ್ಮಿಟ್ ಮಾಡೀನು
ಜಯೋ
ಹ್ಮ್
ಹ್ಮ ಅದೇನ ಅವಂತ ಕಾ ಕಾ ಕಾದ ಗ ಮಾತಾಡಿದ ಕೂಡ ಬರದಿಲ್ಲ
ಹೌದಾ
ಹಾ
ಹ್ಮ್ ಹ್ಮ್
ನನಗ್ ಮಾತಾಡಿದ್ದು ಎಷ್ಟು ನಲ್ವತ್ ನಾಕಕ್ ಬಂದ ಅತ್ತ
ಹ್ಮ
ಅವನಿ ಐವತ್ತೊಳ್ ಬ ಆತ
ಹೌದಾ
ಹಾ
ಹ್ಮ್ ಹ್ಮ್
ಹ ಆಹಿತ ನೋಡಪ
ಅಲ್ಲಪ್ಪಾ
ಹಾ ಶುಕ್ರವಾರ ಅ ಪ್ಪ ಮೂವತ್ತಿನ ಮ ಚ ಈಗ ಕ್ಲೋಸ್ ಮಾಡ್ಕೊಂಡ
ಹೌದಾ
ಹಾ
ಹ್ಮ್
ನೀವ ಮಾಡ್ತದಿ
ಹೇ ಕಪ್ಲಿ ಮಲ್ಲ
ಏನಾ ಕಂಪನಿಗೆ
ಕಂಪ್ನಿಗೆ ಮೆಸೇಜ್ ಮಾಡಕತ್ತೀನಿ ಬೋಲ್ಟ್ ಮಿಸ್ ಆಗಿಡ್ಲಿ
ಹಾ ಹಾ
ನಾವು ಇಂಜಿನಿಯರಿ್ ಮೆಸೇ್ ಮಾಡೋಕಕ್ತೀನಿ ಅವನು ರೆಸ್ಪಾನ್ಸ್ ಮಾಡುವಲ್ಲ ಸರಿಗೆ
ಹ್ಮ
ಮಾಡಿಬಿಟ್ರೆ ಸಿಟ್ಟು ಬಂದು್ಬಿಡ್ುತ್ತೆ
ಹಾ
ಅಪ್ಪಾ
ನಾ ಹೇಳಪ್ಪಾ ಸಲಾಮಕುಮ
ನೈ ನೈನ್ ಫ ಫೈ ನ ನೈ ಟು ಏಟ್ ತ್ರೀ ಟು ಯ
ತ್ರೀ ಟು
ುು ಅ ನೀಿನ ಕೊೊತ್ತ ಹಲಾಮ
ಹಾ ನನಗ್ ಗೊತ್ತಾ
ಹೌದು ಮತ್ತೆ
ಹೌದುಲಯಾ
ಸೇಮ್ ಸೇಮ್ ಸೇಮ್ ಅವ್ರಿಗೆ ಯಾಕು ಅವ್ರಿಗೆ ಯಾಕಿ ಕಾಲ್ ಮಾಡುದು ಆಕಾಶಗ ಯಾಕಿ
ಹ್ಮ್ ಹೌದು ಹಂಗೆ ಬರ್ತೀಯಾ ಹಾ ಕೊಡುವಂತೆ ಕೊ ಮನಪ್ಪಾ
ಹೋಗಬಿಡ್ತಯಾ
ಹಾ
ಹ
ಮತ್ತೆ ಅಪ್ಪಾ ಸ್ನಾನ ಮಾಡ್ಕೊಂಡು ಹೋಗಲ್ಲ ಇದೆ ಇವಾಗ ಹೋಗಿ ಎಲ್ಲಿ ಇಲ್ಲ ಅವಊ ಸ್ನಾನ ಮಾಡ ಬತಿನಾಗ
ಹ್ಮ್ ಕಾಲ್ಪಿ ಕಾಲ್ ಮಾಡಡಿ ಕೇಳೇಳ ಕಲ್ ಮ ಅಲ್ಲಪ್ಪ
ಹೇಳಪ್ಪಾ
ಒಂದ್ ಗಂಟೆ ಉಂಬಾಕ್ೋತ್ ನ
ಏನ
ಏನ ಇಪ್ಪ ಅಂತ ಬಲ್ಡಾನ ಬನೆ ಹಲೋ
ಹಾ
ಒಂದ್ ಗಂಟೆಗೆಗ್ ಹೊಂಬಕ ಹೋ್ ನವು
ಹಾ ಅಂಬಕ್ಕ
ನಾ
ಒಂದಿ ಪತಕ್ಕ
ಒಂದ ಇಪ್ಪತ್ತು ಮಕ್ಕದಂತ
ಹಾ ಜುಮ್ಮ
ಜುಮ್ಮಾ ಇಲ್ಲ ಕೆಲ್ಸದಾಗ
ಕೆಲ್ಸಿದಾಗ
ಹಾ
ಹಾ ಹಾ
ಅದಲ್ಲ ಸೇಮ ನಾಪ್ಪಾ ಸೇಮನ ಬ್ರೋ ಅಲ್ಲೇ ಫಿಕ್ಸ್ ಮಾಡ್ಬೇಕಾ ಕ ಸು ಟೈಟ್ ಕ ಹಾಕಪ್ಪ ಪನಕ್ ಬೋಲ್ಟ್ಟ್ಟನ ತರ್ಲ ಆ ಬೆರ್ಲಿ ನಕೆ ತರ್ಲೀಿನಕ್ ರ್ಲಿನ ಪಡಪಾ ಎಂಐ ತಾನ ಕೈ ಬಡು ಹ ಹ ಸ ವಲೆಗೆಡ ವ ಏನ ಪಾನ ಹಾಕಿರ್ಿನ ಹಾಬೇಕ ಸೈಡ್ ಹಕ್ಬೇಕ ಅದೇ ಸೈಡ್ ಅ
ಾಗಿ ತನ್ನ ಕಾಲಿಗೆ ಬ
ಫೋರ್ ಬೋಡ್ ಟೋಟಲ್ ಹೇಳಿದ್ರಾ ಲ್ಂಗ ಅವ ಆಲಂ ಎಷ್ಟ ನಿಮಷ ಆಯ್ತು
ಏ ನೋಣ ನಾನ್ ಗಡಿ ಮೇಲೆ ಇದ್ದೇನನೆ
ಐದು ನಿಮಿಷ ಆಯಿತು
ಹಾ ಪಾಪಾ ಕಾದ್ರ ಬಷ್ಯ ಹಳ್ಪಾ ಹೇಳಳ್ಪಾ ಹಾ
ನಂಬರ್ ಪಾಸ್ವರ್ಡ್ ಅಲ್ಲ ಬಸ
ಹೇಳಪ್ಪಾ
ಇದಾಕಿ ಅತ್ತಲ್ಲ ಹೂ ಅನ್ಕಂತೀರ ಅಲ್ಲಮ ನೀನು
ಹಾ ಹೂ ಹೂ ಏ ಸಂಬಂಧ ಇಲ್ಲ ತಗ ಹಾ
ಅವರು ಏನಂದ್ರು ಅವನ್ಿ ನೀ
ಹ ಅವರೆ ಏನಂದ್ರು ಏನ ಆಕಪ್ಪ ಆ ಹೂ
ಪಾನಲ್ ಟೈಟಾ ಕ ಪಾನಲ್ ಟಟ್ ಬಟ್ ಬೆರ್ನ್ ಆಕ್ ಇಲ್ಲರ್ನ್ ಹಕ್ ಅ ಆೈ ನಾ
ಹ ತೋಲ್ಟ ಆಳ್ ಆಚಚನ ನೋ ತೋಲ್ಟ ಅ ಹಾಕಪ್ಪ ಟುಡೇ ಟುಡೇ ಹೌ ಮೆನಿ ಬೋಲ್ಟ್ ನೆಕ್ಸ್ಟ್ ವಂಡರ್ ಹಂಡ್ರೆಡ್ ಬೋಲ್ಟ್ ಫಿಕ್ಸಡ್ ಅ ಕೊಡು ಪೌಡ ಅ
ಅಲೋ
ಹಾ ಏನಪ್ಪಾತಂದ ಏನದು
ಅಷ್ಟೇ ಅವಾಗವಾಗ ನಮ್ಮ್ ಇಂಜಿನಿಯರ್ ಸರಿ ಮಾತ್ ಕೇಳವಲ್ಲ ಸಿಟ್ಟು ಬಂದ್ಬಿಡತ್ತೆ
ಹ್ಮ್ ಹ ಒಂದು್ ಅರ್ಧ ಕಣನ್ ಹೆಂಗ ಕ ಮತ್ತ
ಏನನಪ್ಪನು ಅರ್ಥನ ಅವವೆ ಮಾಡಡ ಅಂತ
ಹ್ಮ್
ಅಲ್ಲಪ್ಪಾ
ಇಪ್ಪಾಂಗ
ಹೆಂಗಮ್ಮ ತರಾಮಲ್ಲಲ್ಲ
ಓಹ ದೊಡ್ ದೊಡ್ ಬಾರ ಹಾಸ್ಬಿಟಾರ
ಫಿಕ್ಸ್ ಫಿಕ್ಸ್ ಯಾವ್ದಕ್ಕ
ಅ ಸ್ಕೂಲ್ ಇವ ಸ್ಕೂಲ್
ಸ್ಕೂಲ್ನುವಾ ಸ್ಪರ ಗ್ರೂಪ್ ಹಾಕಿಯಾ
ಹಾ ಕೊಡ್ತು ಆಕಸ್ ಲಿ ಆಕಸ್ ಕ ಲಿ ಆಕಸ್ ಹ್ಮ
ಹೊಸವಸತಾಗಿ ಕಂಡಿಡ್ತದನ್ನ ಕೊೋತ
ನ್ ಯಾರಪ್ಪ ಹಾ ಹ ಹಾ
ಇರೋ ಇರಬ್ರು ಇರಬ್್ರೋ ಬ್ರೋ ಆಗ್ಬೇಡಿ ಇೋ ಹಷ ಅಲ್ಲಿೇ ಕನ್ನಡದಾರ ಯಾರಿಲ್ಲ ಅವ್ರಿಗೆ ಕನ್ನಡ ಬರಕ್ಕ ಏನಿಲ್ಲ
ಹ
ನೀ ಹೆನ್ ಕೇಳಕ್ ಬರ್ತಾರತನಿಗೆ
ಮರಠ ಮರಠ ಮ ಹೇಳ
ಮರಾಠಿ ಅಡಿಗೆ ಪರಕ್ಕಲಲ್ಲ
ಹಚ್ಚ ಹ ಹ ಹ ಹಾ ಚಿರು ಹ ಅಷ್ಟೇ
ಹಾ
ಅದು ಬೆಳಿಗ್ಗೆ ಹತ್ತು ಗಂಟೆಗೆ ಇದಿಲ್ಲ
ಕರೆಕ್ಟ ಏನಿಲ್ಲ
ಬೆಳಿಗ್ಗೆ ಅನ್ನ ಮಾಡಿಲ್ಲ ಒಗ್ಗರಣೆ ಐತೆ
ಹಾ
ನಾಾನ ಎಂದಿನಿ ಒಗ್ಗಣಲ್ಲಿಯ ಒಂದೆ ಮತ್ತತ್ ಹತ್ತು ಗಂಟೆಗೆಗ್ ಬಂದೆ
ಹಾ
ಅನ್ನ ಮಾಡಿಲ್ಲ ಪುಟ ಮಾಂಸಡೆ ತ್ಯೆ
ಹೂ
ಒಗ್ಗಾಣಿ ಮಾಂಸ ಊಟ ಮಾಡಿಗೆನ್ ಹೋೋಗ್ಬಿಟ್ಟೆ
ಮಾಡ ನಡೆದಲ್ಲ ಒಟ್ಟು ಹೂ ಬರೇನ್
ಅದಕ್ಕೆ ಒ ಕುತ್ ಗಂಟೆ ಫುಲ್ ಇದ್ದೆ ಬಂತ ಮಲ್ಕೊಂಡ್ಬಿಟ್ಟೆ
ಬರೇ ಹೋಗ್ಗೆ ರಿಲ್ಯಾಕ್ಸ್ ಅಲ್ಬಡಪ್ಪ ನಿನ್ಗೆ
ಹದ ಸ್ವಲ್ಪ ಊಟ ಮಾಡರೆ ಮತ್ತೆ ತೊಗೊನಿ ಆದ್ರೆ ಹ
ಹ
ಚ್ ಫ್ ಅವನ್ ಕಾದ್ರೇ ನಂತಾನ
ಹೂ
ಗುಳೆವು
ಹೂ
ಅವ ನೀ ಇದು ಕಾದ್ರ ಪೋಟ ಹಾಕಿ ಬಿಟ್ಟಾನೆಲ್ಲ
ಹೂ
ಅವ್ರ ತಂಗಿ ಕೆಳ ಅವ ನೆಬಿಿಕ್ಯನ ಈತಿಕ್ಕನ ಏನಪ್ಪ ನ್ ಬರ್ತೊಡ ಇದೆ ಅಂತ ಅವನು ಕಾದ ನನಗ್ ಕೇಳ್ತದನ
ಹೂ
ಸ್ಟೋರಿ ನೋಡಿ ಇಲ್ಲಲ್ಲಿ ಯ ದೋಷ್ಟ ಅವಾಗ ಯ್ ಮುಗತಿ ಬಡ್ತೋಡೆ ಇಟ್ಟೇಕೆರಪ್ಪಂದಾನ ಹ
ಅಲ್ಲಪ್ಪಾ
ಹಾ
ಯಾರ ಯಾರ್ದು ಇಟ್ಟಿದ್ರು
ಹೌನು ಕುಳಪ್ಪ
ಗುಲಾಬ್ ಕಾದ್ರರು ಯಾರ್ದ ಇಟ್ಟಿದ್ನ
ಇ ಫಂಕ್ಷನ್ ಇತ್ತಲ್ಲ ಕೋಟ್ ಹಕೊಂಡು ಫೋಟೋ ಇಟ್ಕೊಂಡುನಲ್ಲಾ
ಅದ
ಅದೇ
ಈತಾ ಡೆಬ್ಬಿ ಹೆಂಗಿಟ್ಟ ನೋಡ ಅಲ್ಲ ಸ್ಟೋರಿ ಹೆಂಗಿಟ್ಟಿದ್ ನೋಡ್ದಿಲ್ಲ ನಬಿ ಮೈ ಲವ್ಲಿ ಬ್ರೋಥರ್ ಅಂತ ಇಟ್ಟಬಿಟ್ಟ ನಪ್ಪ
ಹಾ ಮತ್ತೆ ಹೆಂಗೆ ಮತ್ತೆ ಎಲ್ಲಾ ಎಲ್ಲಾರ ಹಿಂಗ ತಗ ಎಲ್ಲ ಜಾ ಬಂದ್ಮೇಲೆ ಹೆಂಗೆ ಮತ್ತ ಕದ
ಹಾ ಮತ್ತೆ ಹ
ಿದ್ದಾಗ ಏನಿಲ್ಲ ಅದು ಮತ್ತೆ ಮೂವರು ಅಲ್ಲ ಮೂವನ್ ಎಳ ಸಂಡ್ರರು ಗಟ್ಟ ಅವಂದ ಕಟ್ ಮಾಡಿತಾನ ಅವನು ನೆಬ್ಬಿ
ಹ್ಮ್ ಹ್ಮ್
ಹ ಮತ್ತವ ನೋಡ
ಹಾ ಮತ್ತೆ ಗೊತ್ತಾಯ್ತಲ್ಲ ಹೆಂಗ್ಂತ
ನನ ಕೇಳ್್ದ ಎಂಗ ಕೇಲ ೋಟೋಂತಾ ಅದು ನಮ್ಮೆತ್ರಿ ಹಾಕಕಲ್ಲಪ್ಪಾ ನೀವ್ ಬೇರೆ ಬೇರವ್ರಿಗೆ ಹಾಕ್ತರಿಪ್ಪ ಹೆಂಗ ಹ ಆಕ್ತಯಪ್ಪಾ ಅಂದೆ ಮಾತಾಡವಯತ್ ನ ಬಟ್ಟ ನೋಡೋಣ
ಯಾರ ಕಾದ್ರ ಹ ಹ್ಮ ಅಲ್ಲ
ಪ್ಪ ಹೇಳಪ್ಪ ಪ್ಪ ಆಯ್ತು ಪ್ಪಾ ಮುಯಿತ
ಕಟ್ಟ ಮಾಡ
ಹಾ ಮತ್ತ ಹ ನ ಹ
ಹ್ಮ್ ಸಬ್ಮಿಟ್ ಮಾಡು